ಏನ್ ಮಾಡ್ತಿದ್ದಿಲ್ಲಾ
ಏನಿಲ್ಲಾ ಮಚ ಕೂತಿದ್ದೆ.
ಹ್ಮ್ ಹ್ಮ್ ಊಟಾ
ಊಟಾ ಆಯ್ತು ನಿಂದು.
ನಂದ ಮಾಡ್ಬೇಕೋ ಈಗ್ ಹೊಟ್ಟಿ ಹಸಿತೈತ್ ನೋಡೊ
ಓ ಬೆಳಿಗ್ಗೆ ಪುಳಿಯೋಗರೆ ತಿನ್ಕೊಂಡ ಹೋದಲ್ಲ ಅದು ಇನ್ನ ಅರ್ಗಿರ್ಲಿಲ್ವಾ.
ಅರ್ಗಿರ್ಲಿಲ್ಲ ಈಗ ಅರ್ಗೆತೆ.
ಒ
ಒಟ್ಟಿ ಹಸಿತೈತೆ ಏನ್ ಮಾಡನ ಅಂತ ಗೊತ್ತಾಗವಲ್ದು
ಹ ಹ
ಹಾ
ಹಾ ಹಾ
ಹ್ಮ್ ಎ ಒಂದ್ ನಿಮಿಷ ಹಂಗೆ ಇರು ಎರಬಡ್ಸ್ ಹಾಕತಿನಿ
ಹಾ ಹಾಕ್ಯಾ
ಹಾ ಏನ್ ಸಮಾಚಾರ ಯಾರದ ಕೂಗಾಡ್ತಿರದು.
ಟಗರಿ ವನಿತಾವರಾ ಹಾ ಸರಿ
ನೆಟ್ವರ್ಕ್ ಇಲ್ಲಲ್ಲೊ ನೆಟ್ವರ್ಕ್ ಇಲ್ಲ ಮಗ ನಿಂದು ಹಲೋ
ಹಾ ಹಾ ಕೇಳಿಸತೈತಲೋ
ಏನ್ ಬೈತವ್ರೇನೋ ನಿನ್ಗೆ
ಯ್ ಇಲ್ಲ ಅವ್ರ್ ಯಾರೋ ಬರ್ತಾರೆ ಅಂತ ಹೇಳ್ತಿದ್ರು ಸರಿ ಆಂಟಿ ಬಂದಾಗ ನೋಡ್ತನಿ ಈಗ ಬತ್ತರೇನೋ ವಾಪಸ್ ಮುಂದಗ ನೋಡ್ಕೋ ಹೋಯ್ತಾರ ಅನ್ಸತ್ತೆ ಹೇಳಿದೀರಾ ಆಮೇಲ್ ಬನ್ನಿ ಅಂತ ಹ ಇಲ್ಲಾ ಬಿಡಿ ಇನ್ನೊಂದ್ ದಿನ ಬಂದ್ರು ಏನಾಗಲ್ಲ ನಂಗೆ ಹಾ ತಲೆ ಕೆಡಸ್ಕಳಂಗಿಲ್ಲ ಹಂ ಹೇಳಿ
ಹ್ಮ ಏನ್ ಏನಂತೆ
ಅದು ಏನೋ ಇದು ಇದ್ ಮಾಡ್ತವಾರಲ್ಲ ಅದ ಏನೋ ಸಮೀಕ್ಷೆ ಮಾಡ್ತವರಲ್ಲಾ
ಓಹೋ
ಹಾ ಅದಕ್ಕೆ ಬರ್ಕೊಂಡ್ ಹೋಗಕ್ ಮನೆ ಹತ್ರ ಬಂದಿದ್ರ ಅಂತೆ ಹನ್ನೆರಡುವರೆಲ್ಲಿ
ಹ್ಮ್ ಹ್ಮ್ ನೀ ಎಲ್ಲಿಗ ಹೋಗಿದ್ದೆ ಆಟೊ ಹೋಡಕ್ ಹೋಗಿದ್ದೆ
ಹಾ ಆರ್ಡರ್ ಹೊಡೆಕೆ ಅಂತಾ ಹಾಸನಗ್ ಹೋಗಿದ್ದೆ ಹಾ ಬಾವಾಗ ಪಕ್ಕದ ಮನೆ ಆಂಟಿ ಇಲ್ಲಾ ಬರ್ತನ್ ಆಮೇಲ್ ಬನ್ನಿ ಅಂತ ಹೇಳವ್ರ್ ಅಂತೆ
ಹ್ಮ್ ಹ್ಮ್
ಅಲ್ಲ ಬರೀತವ್ರೆ ಬರ್ಕೊಂಡ್ ಬಂದ್ರೆ ನಮ್ಮ್ ಮನೆ ಹ ತ್ರ ಬರ್ಸ್ಬಿಟ್ಟ ಕಳಸ್ತೀವಿ
ಹಾ
ಇಲ್ಲಾ ಅಂದ್ರೆ ಆನ್ಲೈನಲ್ಲೆ ಮಾಡ್ಬೋದಲ್ಲ ಆನಲೈನಲ್ಲೇ ಮಾಡ್ತನಿ ನಿಮ್ಮನೆ ಹತ್ರ ಬಂದ ಬರ್ಕೊಂಡ ಹೋದ್ರಾ
ಏನ್ ಬರ್ಕೊಂಡ ಹೋಯ್ತಾರೆ
ಅದು ಎಸಐಆರ್ ಸಮೀಕ್ಷೆ ಮಾಡ್ತಾರಲ್ಲ ಅದು
ಹಹ ಏನು ಬರ್ಕೊಂಡ ಹೋಗಿಲ್ಲಪ್ಪ
ಓ ಬರ್ತಾರೆ ಹಂಗಾದ್ರೆ ನಿಮ್ಮ ಮನೆ ಹತ್ರ ನಿಮ್ದು ದುಬೈ ನಿಮ್ದು ನಿಮ್ ಊರಲ್ಲೆ ಮಾಡ್ತಾರೆ ಅನ್ಸುತ್ತ ಹಂಗಾದ್ರೆ
ಹ್ಮ್ ಊರಲ್ಲೆ ಮಾಡ್ಬೋದೇನೋ
ಬಿಡಿ ಹೋಗ್ಲಿ ಏನಾಯ್ತು ಟ್ರಿಪ್ಪು
ಹೋಗನ ತಗ ಸೋಮವಾರ
ಪ್ಲಾನ್ ಆಯತಲ್ವ ಎಲ್ಲ
ಹ್ಮ್ ಪ್ಲಾನ್ ಆಗೇತೆ ಎಲ್ಲಿ ಎಲ್ಲಿಗ್ ಹೋಗ್ಬೇಕಂತ ಅವ ರೂಮ್ ಎಲ್ಲ ನೋಡ್ಬೇಕ್ ಹಾಕ ರೂಮ್ ನೋಡಿದೀನ್ ದುಡ್ಡು ಹಾಕಿದ್ರೆ ಈಗ ಬುಕ್ ಮಾಡೋದೇ ಇವತ್ತ
ರೂಮ್ ಎಲ್ಲ ಎಷ್ಟ ಎಷ್ಟ ಆಗುತ್ತೆ ಒಂದೊಂದು ರೂಮ್ಗೆ
ಎರಡು ರೂಮ್ ತಗೊಳ್ಳೋದು ಎಂಟು ಜನ ಇರಬಹುದು ಅಲ್ಲ ಎಂಟಲ್ಲಿ ಆರ್ ಜನ ಜನ ಏನೋ ಆ ಹೋಮ್ ಸ್ಟೇ ಮನೇಲಿ
ಮನೆಯಲ್ಲ ಹೋಂ ಸ್ಟೇ
ಹ ಇಲ್ಲ ನಿಮ್ಗೆ ಸಪ್ರೇಟ್ ಆಗ ಹೋಟೆಲ್ ನಿಂಗ ಸಪ ಅಪ್ರೇಟ್ ಆಗಿ ಎ ಸಿ ಬೇಕು ಅಂದ್ರೆ
ಹಾ
ಅದು ಐತೆ ಆಪ್ಷನ್ ಎ ಸಿಲಿ ಇರ್ತೀನಿ ನಾನು ಹಂಗೆ ಹಿಂಗೆ ಅಂದ್ರೆ ಇಲ್ಲ ಮನಲಿ ಹೋಮ್ ಸ್ಟೇ ಮಾಡ್ತೀನ ಅಂದ್ರೆ ಅದು ಅದೋ ಆಪ್ಷನ್ ಐತೆ
ಹಂಗಲ್ಲ
ಹ್ಮ್
ಇಲ್ಲಿಂದ ನಾವು
ಹ್ಮ
ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಇಲ್ಲಿಂದ
ಇಲ್ಲಿಂದ ಟೋಟಲ್ ತೊಂಬತ್ ಮೂರ್ ಕಿಲೋಮೀಟರ್ ಐತೆ ನನ್ನ ವಾಯ್ಸ್ ನನಗೆ ಕೇಳಿಸ್ತೈತಲ್ಲಾ
ಹಾ ನನೀಗ್ ಕೇಳಿಸ್ತಿದೆ ಕರೆಕ್ಟಾಗಿ ಈಗ ಹಲೋ
ಹಲೋ
ಕೇಳಿಸತಿಲ್ವಾ ನಾನ್ ನನ್ ಕರೆಟ ಕೇಳಿಸ್ತಿದ್ ನಿನ್ ಮಾತಾಡೋದು
ಹ್ಮ್ ಕೇಳಿಸೈತೆ ಇಲ್ಲಿಂದ ತೊಂಬತ್ ಒಂದ್ ನಿಮಿಷ ಎಷ್ಟ ಕಿಲೋಮೀಟರ್ ಇ ಫಸ್ಟ್ ಗೋಲ್ಡನ್ ಟೆಂಪಲ್ಗೆ ಹೋಗೋದು
ಫಸ್ಟ್ ಗೋಲ್ಡನ್ ಟೆಂಪಲ್ ಗೆ ಹೋಗೋದು
ಇಲ್ಲಿಂದ ಗೋಲ್ಡನ್ ಟೆಂಪಲ್ ಒಂದ ಇದೆ ಒಂದ್ ನೂರ್ ಕಿಲೋಮೀಟರ್ ಹಂಡ್ರೆಡ್ ಇದೆ ಅನ್ಕ
ಹಾ ಹ್ಞೂ ಹಂಡ್ರೆಡ್
ಗೋಲ್ಡನ್ ಟೆಂಪಲ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗದು ಅ ಇದು ಯಾವ್ದಪ್ಪಾ ಭದ್ರ ಇದು ಯಾದ್ಲ ಅದು ಹೆಸ್ರೇನ ಐತೆ ಕಣ ಹೆಸರು ಬಾಯಿ ಬತ್ತಿಲ್ಲ ಅಷ್ಟೇ ನನಗೆ ಬಾಯಿ ಬತ್ತಿಲ್ಲ
ಮತ್ತೆ
ಹೆಸರು ಬಾಯಿಗೆ ಬರ್ತಿಲ್ಲ ಮಾರಾಯ ನನಗೆ ಹಂಗೇ ಇರು ಬಿ ಬಿ ಏನಂತ ನೋಡ್ತೀನಿ ಏನ್ ಲದು ಬಿ ಬರ್ತಾನೆ ಇಲ್ಲ ನಿಸ ನಿಸ ನಿಸಾ ನಿಸರ್ಗ ನಿಸರ್ಗ ಧಾಮ
ಓ ನಿಸರ್ಗದ ಅದೇ ಆನೆಗಳೆಲ್ಲ ಇದಾವಲ್ಲಾ
ಆನೆ ಕ್ಯಾಂಪು ಅದು ಬೇರೆ ಕಡೆ ಬರುತ್ತೆ ಆನೆ ಕ್ಯಾಂಪಿಗೆ ಹೋಗಣ ಅಂದ್ರೆ ಹೋಗೋಣ
ಬೈ ಆನೆ ಕ್ಯಾಂಪ್ ಗೇ ಅಲ್ಲ ನೀಗ ಒಂದ್ಸಲ ಅಷ್ಟ ಆಕ್ಸಿಡೆಂಟ್ ಆಗಿ ಇದಾಯ್ತಲ್ಲಾ ಮತ್ತೆ ಬಿಡ್ತಿದಿದ್ದಾರೆ ಈಗ
ಹ ಐತಿ ತಿಂಕ್ ಬಿಡ್ತಿಲ್ಲ ಅನ್ಸುತ್ತೆ ಬಿಟ ಹ ಬಿಡು ಬಿಡು ಹಂಗಾರ ಆನೆ ಕ್ಯಾಂಪ್ ಕ್ಯಾನ್ಸಲ್
ಒಂದು ಈ ನ್ಯೂಸಲ್ಲ ಎಲ್ಲ ಬಂದಿತ್ತು ಹೋಗ್ಬಿಟ್ಟು
ಹ್ಮ್ ಕೇಳಿಲ್ಲಿ ನಿಸರ್ಗ ಧಾಮ ಗೇ ಹೋಗದು
ಹಾ
ನಿಸರ್ಗಧಾಮಗೆ ಹೋಗಿ ಅಲ್ಲಿಂದ ಸೀದ ಮಡಿಕೇರೆಗೆ ಬಂದು
ಹ್ಮ
ಕಾರ್ ತಗೋತೀವ ಅಂದ್ರೆ ಮಡಿಕೇ ಮಡಿಕೇರಿಗೆಗ್ ಹೋಗೋದ ಕ್ಯಾನ್ಸಲ್.
ಹಾ
ಇಲ್ಲ ನೀವು ಫ್ರೆಶ್ಪ್ ಆಗಬೇಕು ಇಲ್ಲ ಊಟಗೀಟ ಮಾಡ್ಬೇಕಂತ ಮಡಿಕೇರೆಗೆ ಬಂದು ಮಡಿಕೇರಿಲ್ಲಿ ಹೋಟ್ಲಲ್ ಅಲ್ಲಿ ತಿನ್ಬಾರ್ದು ಬೇಕ್ರಿಲ್ಲಿ ಏನಾರು ತಿಂದ್ಕೊಂಡು ಲೈಟ್ ಆಗಿ. ಅಲ್ಲಿಂದ ಸೀದಾ ಫಾಲ್ಸ್ ಅಬ್ಬಿ ವಾಟರ್ ಫಾಲ್ಸ್. ಹ್ಮ ಅಬ್ಬಿ ವಾಟರ್ ಫಾಲ್ಸ್ ಅಬ್ಬಿ ವಾಟರ್ ಫಾಲ್ಸ್ ಇಂದ ಮಧ್ಯಾಹ್ನ ಒಂದ ಒಂದ್ ಗಂಟ ಒಳಡೆ ಇಲ್ಲ ಎಲ್ಲ ಮುಗಿದ್ರೆ.
ಹಾ
ಸೀದ ಕೋಟೆ ಬೆಟ್ಟ.
ಹಾ
ಕೋಟೆ ಬೆಟ್ಟ ಆಮೇಲೆ ಇನ್ನೊಂದಿದು ಆಮೇಲೆ ಸೀದ ಸಂಜೆ ಒಂದ್ ನಾಲ್ಕೂುವರೆ ಐದ ಗಂಟೆ ಹಂಗೆ ಮಡಿಕೇರೆಗ್ ಬಂದು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಫೋರ್ ಟು ಅಲ್ಲಿಂದ ಒಂದು ಸೆನ್ಸೆ ಟ್ಟ ಜಾಗ ಐಯ್ತೆ ಹಾ ರಾತ್ರಿ ಸೀಟ್ ಗಾರ್ಡನ್ ಅಂತ ಏನ ಐತೆ ಅಲ್ ಸನ್ ಅ ಅಲ್ಲಿ ಸನ್ಸೆಟ್ ನೋಡ್ಕೊಂಡು ರೂಮಲ್ಲಿ ಹೋಗಿ. ಒಂದ ಯಾವದಾರ ಜೊಮ್ಯಾಟೋದಲ್ಲ ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಪಾಚ್ಕೊಳ್ಳಳೋದು. ತಿರ್ಗ್ ದಿನ ಬೇಗ ಎದ್ದು ಒಂದ್ ಏಳು ಗಂಟೆ ಎಂಟು ಗಂಟೆಗೆ ಇಂಗ್ ಎದ್ದು. ಸೀ ಹ್ಮ್ ಸೀದಾ ಮಡ್ಲಿಪೇಟೆ. ಅಥವಾ ಅಲ್ಲೊಂದ್ ವಾಟರ್ ಫಾಲ್ಸ್ ಐತೆ ಚಿಕ್ಕ ಚಿಕ್ಕದೊ ಒಂದು ವಾಟರ್ ಫಾಲ್ಸ್ ಐತೆ.
ಬ್ರೋ ಕೇಳಿ ಇಲ್ಲಿ ಮುಡ್ಲಿಪೇಟೆಯಲ್ಲಿ ಏನಿದೆ ಬ್ರೋ.
ಮಡ್ಲಿಪೇಟೆಲ್ ವ್ಯೂ ಪಾಯಿಂಟ್ ಇದೆ.
ವ್ಯೂ ಪಾಯಿಂಟ್ ಅಂದ್ರೆ ಈಗ ಇದು ಇದಿದ್ಯಲ್ಲ ಸಕ್ಕರೆ ಏನದು ಏನಂತರಲ್ಲ ಬೈ ಅದು.
ಚಿಕ್ಕಮಂಗ್ಳೂರು ಚಿಕ್ ಚಿಕ್ಕಮಂಗ್ಳೂರಲ್ಲಿ ಐತ ಬಾಬಾ ಮುಳ್ಳಂಗಿರಿ ಬೆಟ್ಟ.
ಹಾ ಬಿಸಲೆ ಗಾಟ್ಟಿದೆಯಲ್ಲಾ.
ಹಾ ಹಂಗೆ ಅದ್ರಲ್ಲಿ ಜೀಪ್ ರೇಟ್ ಹೋಗ್ಬೇಕು ಜೀಪ್ ರೇಟ್ ಮಸ್ತ್ ಆಗಿರುತ್ತೆ.
ಹಾ ಜೀಪ್ ರೇಡಿಗೆ ಬಾಯ ಅದು ಎಷ್ಟ್ರ ಕಾಸ್ಟ್ ಆಗುತ್ತೆ ಅನ್ನ್ಸುತ್ತೆ ನೂರು ರೂಪಾಯಿ ಏನೋ ಆಗುತ್ತೆ
ಹ ಒಬ್ರಿಂದ ನಾವ್ ಆರು ಜನಲ್ಲಿ ಹೋಗ್ತಿರೋದು ಒಬ್ರಂದ ಇನ್ನೂರು ರಪಾಯ ಏನೂ ಬೀಳುತ್ತೆ ಇನ್ನೂರು ಇನ್ನೂರು ಐವತ್ತು ರೂಪಿಯ ಏನೂ ಬೀಳ್ತೀಯ್ತೆ. ಎರಡ್ ಸಾವಿರ ಏನಸ್ಕೋತಾರ ಅಲ್ಲಿ ಹ್ಮ್. ಎರಡು ಸಾವಿರ ಕೊಟ್ಟಿದ್ದು ವರ್ತು ಮರ್ಯಾ ಏನ್ ಸಾಕದ ಇರೋದು ಗೊತ್ತಾ ರೈಡು. ಅ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಅಲ್ಲಿ ಹೋಗಿ ಅಲ್ಲೊಂದುಗಂಟೆ ಇದ ಇದು ಮತ್ತೆ ಬಂದು ಅಲ್ಲಿಂದ ಪ್ಲಾನ್ ಮಾಡ್ಬೇಕು ಎರಡನೇ ದಿನದು.
ನಾನ್ ಅದಕ್ಕೆ ಹೇಳ್ತಿರೋದು ನಾನ ಏನ್ ಹಳ್ತೀನಿ ಅಂದ್ರೆ ಅಲ್ಲಿ ಹೋಯ್ತವಲ್ಲ ಇನ್ನೊಂದು ದೊಡ್ ಪ್ಲಾನ್ ಹಳ್ತೀ ಇದು ನಿಮ ಮಿಸ್ಟ್ರ ಪ್ಲಾನ್ ಅದು ಯಾರಿಗೂ ಹೇಳಕ್ ಹೋಗಬೇಡಿ.
ಹಾ
ಹೆಂಗಿದ್ರು ನಾವು ಮಡ್ಕೇರಿ ಹೋಗ್ತೀವಲ್ಲಾ.
ಹಾ
ಹಾ ಅಲ್ಲಿಂದ ನಾವು ಇದಕ್ಕೆ ಡೈರೆಕ್ಟ್ ಕಾಸರ್ಗೋಡ್ಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕಾಸರ್ಗೋಡ್ ಯಾಕ ಹೋಗ್ ಬರ್ಬಾರ್ದು ನಾವು.
ಕಾಸರಗೂಡಕ್ಕೆ ಏನಕ್ಕೆ ಹೊಕ್ಕಿಯ ಮಗ.
ಕಾಸರಗೋಡಗ್ ಬ್ರೋ ಕಾಸರಗೋಡ ಇಲ್ಲಿಂದ ಬ್ರೋ ಅಲ್ಲಿಗೆ ಹೋಯಿತೀವಿ ಕಾಸರಗೋಡಲ್ಲಿ ಎಂತ ಪ್ಲೇಸ್ ಇದೆ ಬ್ರೋ ನಿನಗ ಗೊತ್ತಿಲ್ವ ಬ್ರೋ.
ಕಾಸರ್ಗೂಡಲ್ಲಿ ಬ್ರೋ ಪ್ಲೇಸ್ ಇದ್ದಾವೆ ಆದ್ರೆ ಇಲ್ಲೇ ಪೆಟ್ರೋಲು ಜಾಸ್ತಿ ಆಗುತ್ತೆ ಆಯ್ತಾ.
ಹೆಂಗ್ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಜಾಸ್ತಿ ನಾನ್ ಹೇಳ್ತರಿದ್ದ ಎರಡನೇ ದಿನ ಪ್ಲಾನ್ ಸಹ ಕ್ಯಾನ್ಸಲ್ ಮಾಡಿ ರೇಟ್ ಅಲ್ಲಿ ಹೋಗಣ ಅಂತ ನಾನ ಹೇಳ್ತಿರೋದು
ಓ ಮಡ್ಲಿಪೇಟೆನೆ ಇಂಪಾರ್ಟೆಂಟ್ ಮಾರಾಯ ಇನ್ನು ತುಂಬಾ ಪ್ಲೇಸ್ ಇದೆ ಮಡಿಕೇರಿಲ್ಲಿ ಎರಡನೇ ದಿನದ ಇನ್ನು ಹಾ ತಡಿ ಹಂಗೆ ಎರಡು ಎರಡನೇ ದಿನದು ಎರಡನೇ ದಿನದ ಆಮೇಲೆ ಮಾಡ್ತೀನಿ ಇನ್ನೊಂದ್ ಹತ್ ನಿಮಿಷ ಬಿಟ್ಟು ಆಯ್ತಾ ಹ ಅವಾಗ ನೋಡು ಹೇಗಿರುತ್ತೆ ಅಂತ ಮಡ್ಲಿಪೇಟೆ ನನ್ ಫಸ್ಟ್ ಮಾತ್ರ ಇದು ನನ್ ಮುಗಿಲಪೇಟೆ ಒಳಗಡೆ ಮಡ್ಲಿ ಮುಗಿಲ್ಪೇಟೆ ಅನ್ನೋದು ಒಂತರ ದೊಡ್ಡ ಊರು ಆದ್ರ ಒಳಗ ಬೆಟ್ಟ ಬಂದ್ಬಿಟ್ಟು ಮಡ್ಲಿಪೇಟೆ
ಹಾ ಬೆಟ್ಟ ಬಂದ್ಬಿಟ್ಟು ಮಡ್ಲಿಪೇಟೆ
ಹ್ಮ್ ಮಡ್ಲಿಪೇಟೆ ಹ್ಮ್ ನಾವು ಮುಗಿಲ್ಪೇಟ ನಾವು ಮುಗಿಲ್ಪೇಟೆ ಮುಗಿಲ್ಪೇಟೆ ಅಂತಿದ್ವಿ ಅವತ್ ಅವಾಗೆಲ್ಲಾ
ಮುಗಿಲಪೇಟೆ ಇಲ್ಲ ಬ್ರೋ ಮುಗಿಲಪೇಟೆ ಅನ್ನೋದು ಸ್ಟನಲ್ಲಿ ನೇಮ ಅದು ಒಂದು ಮೂವಿ ಬಂದಿತ್ತು ನೋಡಿ ಕನ್ನಡದಲ್ಲಿ ಅದು ಯಾವದು ಮುಂಗಾರು ಮಳೆ ಟೂನ ಯಾವ್ದೋ ಒಂದ್ ಮೂವಿ ಬಂದಿತ್ತು ಅಲ್ಲ ಅಲ್ಲ ಗಾಳಿಪಟ ಟೂ ನೋಡಿದೀರಾಬ್ಬಾ ಬ್ರೋ ಗಾಳಿಪಟ ಟೂ ನೋಡಿದೀರಾ
ಹ್ಮ್ ನೋಡಿದೀವಿ ಮತ್ತೆ
ಆ ಗಾಳಿಪಟ ಟೂ ಮೂವಿ ಇದೆಯಲ್ಲಾ
ಹಾಗೆ ಇರು ಗೂಗಲ ಅಲ್ಲಿ ಒಂದ್ಸತಿ ಸರ್ಚ್ ಮಾಡೋಣ
ನಾ ಮುಗಿಲಪೇಟೆ ಅಂತ ಇಲ್ಲ ನಾನ್ ನೋಡಿದಿನ್ ಬ್ರೋ ನೀವು ಸುಮ್ನೆ ಹೇಳಕ್ ಹೋಗಬಿಡಿ
ಪೇಟೆ ಮುಗಿಲ್ ಪೇಟೆ ಪ್ಲೇಸ್ ಮುಗಿಲ್ ಪೇಟೆ ಲೋ ಮುಗಿಲ್ ಪೇಟೆನೆ ಮಡ್ಲಿಪೇಟೆ ಮಡ್ಲಿ ಪೇಟೆನೆ ಮುಗಿಲ್ಪೇಟೆ
ಅಂದ್ರೆ ಮುಗಿಲ್ಪೇಟೆಂತ ಫೇಮಸ್ ಇವಾಗ ಇವಾಗ ಆಗಿದ್ದು ಅನ್ಸುತ್ತೆ ಮೊದ್ಲು ಮುಗಿಲಪೇಟೆ ಮುಗಿಲಪೇಟೆ ಅಂತ ಇರಲಿಲ್ಲ
ಹ್ಮ್ ಹ್ಮ ಗೊತ್ತಿಲ್ಲ ಒಟ್ನಲ್ಲಿ ಮುಗಿಲ್ಪೇಟೆ ಮುಗಿಲ್ಪೇಟೆ ಮಡ್ಲಿಪೇಟೆ ಮಡ್ಲಿಪೇಟೆ ಮಡ್ಲಿಪೇಟೆ ಅಂದ್ರೆ ಮುಗಿಲ್ಪೇಟೆ ಮುಗಿಲ್ಪೇಟೆ ಅಂದ್ರೆ ಮಡ್ಲಿಪೇಟೆ
ಹಂಗ
ಹಾಂ ಹಂಗೆ
ಈಗ ಹೋದ್ರಲ್ಲ ಈಗ ಸ್ಟಾರ್ಟ್ ಆಗಿಲ್ಲ ಅಲ್ವ ಅವ್ರ್ದು ನೈನ್ಟೀನ್ ಜೂನ್ ಏನೋ ಭಾನುವಾರ ಹೋಯ್ತಾರೆ ಅವರು ಟ್ರಿಪ್ ಶೋ ಗ ಹೊರಟಿದ್ರಲ್ಲ ಅವರು
ಹ್ಮ್ ಅವರು ನೈನಟಿನ್ ಗೆ ಹೋಗದು
ಹಾ ಬ್ರೋ ನಮ್ಮ ಹತ್ರ ಗಾಡಿ ಇದ್ದಿದ್ರೆ ನಾವು ಟೀಮ ಅಲ್ಲಿ ಹೋಗ್ಬೋದಿತ್ತಲ್ಲ ಬ್ರೋ
ಹ್ಮ ಅಲ್ಲ ನನಗೆ ನಾ ಕೇಳಿದ್ದೀನಿ ನೀನು ಎಕ್ಸ್ಟ್ರಾ ಬರ ಓಕೆನಾ
ಹಾ
ನಿನಗೆ ಸೂಟ್ ಆಗುತ್ತೆ ನಾನು ನೆಕ್ಸ್ಟ್ ಲೆವೆಲ್ ಇಂಟ್ರ ಬರಟ್ ನಾನು ಕೇಳ ಇಲ್ಲ ನನಗ್ ಫ್ರೆಂಡ್ಸ್ ಇರ್ತಾರಲ್ಲಾ
ಹಾಂ
ನಾನ್ ಅವ್ರ ಜೊತೆ ಬಿಟ್ರೆ ಬೇರವ್ರ ಜೊತೆ ಹೋಗಕ್ ಇಷ್ಟನೂ ಪಡಲ್ಲ ಬೇರವ್ರ ಜೊತೆ ಹೋಗಕ್ ನನ್ಗ ಇಷ್ಟನ ಆಗಲ್ಲ
ಆ ನಾನ್ ಅದಕ್ಕೆ ಹೇಳ್ತಿರೋದು ನಾನು ಹಾಸನ್ ಗೇ ಯಾಕೋಯ್ತಿಲ್ಲ ಹೇಳಿ ನಾನು.
ಎನಕ್ಕೆ
ನನ್ ಹಾಸನ್ ಗ್ರೂಪ್ ಗೆ ಹೋದ್ರೆ ಮತ್ತೆ ಮನೆಗ್ ಬರಲ್ಲಾ ಅಂತ ಗೊತ್ತು ಅದಕ್ಕೆ ನಾನ್ ಹಾಸನ್ ಒಯ್ತಿಲ್ಲ.
ಹ್ಮ್ ನಾನು ಅದಿಕ್ಕೆ ನನಗೆ ಇಂಟ್ರವೋರ್ಟ್ ಅಲ್ವ್ ಅದಕ್ಕೆ ನಾನು ಆಥರ ರೈಡ್ಸ್ ಗೆಲ್ಲ ಹೋಗಲ್ಲ.
ಈಗ್ ನಿಮ್ ಜೊತೆ ಬಂದೆ ಬೈ ಇವತ್ತು ಎಸ್ಟ್ ಜನ ಪರಿಚಯ ಆದ್ರು ಬೈ ನಂಗೆ
ಹ್ಮ್ ನೋಡು ಆಲ್ರೆಡಿ ಒಬ್ರು ಯಾರೊ ಪರಿಚಯ ಆದ್ರು.
ಬ್ರೋ ಹಂಗೆ ಬ್ರೋ ನಂಗೆ ನಾನ್ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಏನಾದ್ರು.
ಹ್ಮ್
ಹುಡುಗುರು ಬೇಜಾನ್ ಜನ ಇದಾರೆ ಬ್ರೋ ಈಗ ನಾನ್ ಹೋದ್ರೆ ಹಳೆ ಹುಡಗುರ್ ಎಲ್ಲ ಸಿಕ್ಕುದ್ರೆ ನಂಗೆ
ಹ್ಮ ಹ್ಮ್ ಹ್ಮ್ ಹ್ಮ್
ನಾವ್ ಒಂದ್ ಗ್ಯಾಂಗ್ ಕಟ್ಬೋದು ಬ್ರೋ ನಾವು ಡಿಪ್ಲೊಮೊದ್ಲಲಿ ಬ್ರೋ ಹೆಂಗಿದ್ವಿ ಗೊತ್ತ ಬ್ರೋ ನಿಮ್ಗೆ ಗೊತ್ತ ಗೊತ್ತಿಲ್ಲ ಡಿಪ್ಲೋಮಾದಲ್ಲಿ
ಹಾ ಹಾ
ಫುಲ್ ಬ್ರೋ ನಮ್ದ ನಮ್ದು ಟೀಮ್ ಆಗಿ ಬ್ರೊ ಒಂದ ನಲ್ವತ್ ಜನ ಇದ್ದು.
ಹ್ಮ್ ಹ್ಮ್
ನಲ್ವತ್ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಇಪ್ಪತ್ತು ಜನ ಕಾಲೇಜಲ್ಲಿ ಹತ್ತು್ ಜನ.
ಹ್ಮ್ ಹ್ಮ
ಬಸ್ಸಲ್ ಹತ್ತ ಜನ
ಹ್ಮ
ಹಿಂಗಿತ್ತು ಅಂದ್ರೆ ಬ್ರೋ ಏನ್ ಗೊತ್ತಾ
ಹ್ಮ್
ಫುಲ್ ಆರಾಮು ಬ್ರೋ
ಹ್ಮ್ ಹ್ಮ್ ಹ್ಮ್
ನಾವು ಕಾಲೇಜ್ಗೆ ಹೋಗುವ ಒಬ್ಬರು ಮಾತ್ರ ಕಾಲೇಜ್ ಮಾತ್ರ ಚೆನ್ನಾಗಿತ್ತು ಬ್ರೋ.
ಎಲ್ಲ ಗಿಚ್ಚ್ ಗಿಲಿಗಿಲಿ ಅನ್ನಿ.
ಹ್ಮ್ ಬ್ರೊ
ಏನ್ ಮಾಡಣ ಏನು ಮಾಡಕ್ ಆಗಲ್ಲ.
ಹಾ ಬ್ರೋ ಬಿಡಿ ಬ್ರೋ ಏನೋ ಚೆನ್ನಾಗಿತ್ತು ಒಟ್ನಲ್ಲಿ ನಮ್ಗ ಆದ್ರೂ ಮಸ್ತ್ ಆಗಿತ್ತು ಕಾಲೇಜ್ ಮಾತ್ರ ನಾ ಹೋದ್ರೆ ಸಿಟಿಗ್ ಹೋದ್ರೆ
ಹ್ಮ್
ಅದೇ ಹೆಂಗಿರೋದ್ ಗೊತ್ತಾ ಮಾತ್ರ.
ಹ್ಮ್ ಹ್ಮ್ ಹ್ಮ್ ಹ್ಮ್ ನಮ್ದ್ ಆ ತರ ಇಲ್ಲಪ್ಪ ಕಮ್ಮಿ ಬೆರಳೆಣಿಕೆಯಲ್ಲಿ ಫ್ರೆಂಡ್ಸ್ ಅಷ್ಟೇ ನಮಗೆ.
ನೀವು ನಿಮ್ದು ಆ ಬ್ರೋ ನಿಮ್ಗೆ ಇರೋ ಫ್ರೆಂಡ್ ಎಲ್ಲ ಬ್ರೋ ನಿಮ್ಗೆ ಎಷ್ಟು ಜನ ಇದ್ದಾರೆ ಬ್ರೋ ನೀವು ಬಿಡಿ ಬ್ರೋ ಮಸ್ತ್.
ನನೀಗೆಲ್ಲೊ ಫ್ರೆಂಡ್ ಇದ್ದಾರೆ ಡಿಪ್ಲೊಮಾದಲ್ಲಿ ಒಬ್ಬ ಸ್ಕೂಲಿಂದ ಒಬ್ಬ ಈಗ ಇಂಜಿನಿಯರಿಂಗ್ ಅಲ್ಲಿ ನೀನೊಬ್ಬ ಅಷ್ಟೇ. ಇದ್ ಬಿಟ್ರೆ ಪವಾನ ಗಿವಾನ ಅವರೆಲ್ಲ ಕಾಲೇಜಲ್ಲಿ ಅಷ್ಟೆ.
ವಾ
ಹ್ಮ್
ಏನೋ ಗೊತ್ತಿಲ್ಲ ನಂಗೆ.
ಸ್ಕೂಲಲ್ಲಿ ಒಬ್ನೇ ಒಬ್ನ ಮಾತಾಡಿಸಿರೋದು ಅವನು ಕಾಲ್ ಪಿಕ್ ಮಾಡ್ತಿಲ್ಲ ತುಂಬ ದಿನದಿಂದ.
ಸ್ಕೂಲ್ ಅವ್ನು ಬ್ರೋ ಸ್ಕೂಲ್ ಅವ್ರು ನಂಗ್ ಸುಾಮಾರ್ ಜನ ಗೊತ್ತಿತ್ತು. ಸ್ಕೂಲ್ ಅವ್ರು ಯಾರು ಇಲ್ಲಿ ಇಲ್ಲ ಬ್ರೊ ಎಲ್ಲಾ ಕೆಲ್ಸಕ್ ಹೋದ್ರು.
ಕೆಲ್ಸಕ್ ಹೋದ್ರ ನಮ್ದ್ರಲ್ಲಿಬ್ರು ನಂದ್ರಲ್ಲಿ ಇಬ್ರು ಮದುವೆ ಆದ್ರು. ಹಾ ಮಾಡಿ ಮಾಡಿ